ಹಲೋ
ಅಯಷಾ
ಹಾ ಕೇಳ್ದ ಹೇಳಳ್ಪಾ ಬಾಲು ಇಲ್ಲ ಏನ್ ನೋಡಪಾ ಎಲ್ಲಿರಾಮ
ಹ್ಮ್ ನಡದ
ಆ
ನ್ ಆರು
ನಿಯಲ್ಲೇಾ
ಹ ಹಷ್ಟಲಾಗದನನೆ ಹ್ಮ್ ಮಳೆಯನೇ ಬರ್ಲಾಗ್ಯದಲ್ಲ ಮಳೆನ ಬದಲಾಗದ
ಮಳೆ ಬರ್ಲ ಅದಂದ
ಇಟ್ಟಿದಿ ಆದ್ರೆ ಒಳಗೆ ಹೋಗಿಬಿಟ
ಹಾ ಹೌದಾ
ನಕ್ಕರ
ನಾವ್ ನೋಡಪಾ ಹೊಲ್ದಾಗ ಈಗ ಗದ್ದಿ ಹಚ್ಚಿದ್ರೈತಂತ ಎಲ್ಲಾ ಹೊಲ್ದಾಗ ಗಳೆ ಗಿಳ ಎಲ್ಲಾ ಹೊಡಸ್ವಿ ಚಂದ ರೋಡ್ ಗಿಡ್ರ ಗಿಡರು ಹೊಡಿಸ ಎಲ್ಲ ಚಂದ್ ಹೊಲ ಎಲ್ಲಾ ನೆತ್ತಗ್ ಮಾಡ್ಬಿಟ್ಟಿ ಈಗ ಮೊನ್ನೆ ಹೋಗ್ ಒಂಬತ್ತು ಪಾಕೆಟ್ ಬೀಜ ತಂದವಿ ಎ
ಹೌಬ ಈಗ
ಹ ಇದು ಭತ್ತ ಹ್ಮ್
ಹ್ಮ
ಒಂಬತ್ ಪ್ಯಾಕೆಟ್ ತಂದಿ ತಂದಗಸಿ ಮೊನ್ನೆ ಚಲ್ಲಿ ಬಂದಿ
ಹ್ಮ್
ಹ್ಮ್ ಅವು ಒಂದ್ ಎರಡ್ ದಿನ ತಂದಗಸಿ ನೀರಾಗ ನೆನ್ಸಿ ಒಂದಿನ ಕಳುಲ್ಲ ಮುಚ್ಚಿಟ್ಟು
ಹ್ಮ್
ಆ ನಿನ್ನೆ ಚಲ್ಲಿಗಸಿ ಬಂದಿ ನೋಡಪಾ ಈಗ
ಎ್ ಎಷ್ಟ ಎಕ ಆತನ್್ರ
ನಮ್ದ ಆದ ಒಂದ ಹತ್ತು ಎಕರೆ ಆತದ ಹಾಂ
ಬಾರಿ ಬಿಡ ನಿಂದೆ
ಹಾ
ಬಾರಿ ನಿಂದೆ
ಮತ್ತೆ ಮಾಡ್ಬೇಕಲ್ಪ ಮತ್
ಮಾಡ ಮಾಡ
ಹ್ಮ ಮಾಡ್ಲಿಲ್ಲ ಅಂದ್ರೆ ಏನಲ್ಲ
ಹ್ಮ್
ಹ್ಮ್
ನಾವ್ ಹತ್ತಿ ಬೀಜ ಹಾಕಿದ್ರಿ ಮನಗೆ ಬರ್ಲಗೆದೇ
ವಾ
ಹತ್ತಿ ಬೀಜ ಹಾಕಿದ ನಾವು ಮಳೆನೇ ಬ
ಈ ಆಯ್ತ್ಪಾ ಮತ್ ಮ ಇಲ್ಲಾ ನಿಮ್ ಮೂರ್ ದಂಡಿ ಹೊಳಿ ಸನಿ ಬರ್ಬೇಕಲ್ಲ ಮತ್ತತ್ ಒಳಿ ನೀರು ಹಚ್ ಬಿಡ್ ಅವ್ಕ್
ಹ್ಮ ನಲ್ಲ ಉಸ್ಕದ ಮನ್ನಾ
ಆ
ಮು ಭಾವ
ಹಾ
ಬೇಲಕ್ಕೆ ಬೇಲಿಗೆ
ಹಾ ಹಾ ಹಾ
ಬೋರ್ ಇಲ್ಲ ಏನಿಲ್ಲ ಮನೆೆ ತಗೊಂಡಿ ಮರ್ತವಳ
ಹಾ ಎಷ್ಟು ಒಂದ ಒಂದ್ ಎಕರೆಕ್
ಎಕ್ಕರೆಗೆ ಹದಿನೈದು ಲಕ್ಷದ
ಹದ್ನೈದು ಲಕ್ಷ ಅಯ ನಾವನ್ ತಗೊಂಡಿವ ನೀರಾವರಿ ತಗೊಂಡಿವ ಮೂರ್ ಎಕ್ರೆಯ
ಅ ಚಂದ
ಎಕ್ರ ಯಕ ಹದ್ನೆೆಂಟ ಲಕ್ಷ ಅದು ಪಫಸ್ಟಗ ಹದ್ನಾಕ್ ಲಕ್ಷ ಅಂತೇಳಿ ಮುಗಸಿದೀವಲ್ಲ
ಹ್ಮ್
ಹದ್ನಾಕ ಲಕ್ಷಕ್ಕೆ ಹೊಲ ಮುಗ್ದತ್ ಎಲ್ಲಾ ಆಗಿತ್ತು
ಹ್ಮ್
ಆಯ್ತಪಾ ನಡು ನಡಿನ ಬಂದೇಏನಂದ್ಬಿಟ್ಟ ಒಬ್ಬವ ಸುಮ್ ತಗಾವಲ್ಲ ಬುಡವ ಅಲ್ಲವ ಏ ನ ಹ ಇ ಇಪ್ಪತ್ ಲಕ್ಷ ಕೊಡ್ತನಿ ನನಗ್ ಹೊಲ ಕೊಡು ಇಪ್ಪತ್ತೆರಡು ಲಕ್ಷ ಕೊಡ ನೀ ಹೊಲ ಕೊೂಡ ಅಂತ ಅಚ್ಚಂದ ಪವ
ಹ್ಮ್
ನಾವೀಗ ಈಗ ಹೊಲ ಮುಗ್ದದ ಎಲ್ಲಾ ಮಾಡದ್ ಮಾತ ಕೊಟ್ಟದ ಅಂತೇಳ ಮತ್ತೇ ನೋಡು ನಿಂಗಪ್ಪಾ ಹೊಲ ತಂಗಿದ್ರ ತಗ ಇಲ್ಲಾಂದ್ರ ನೋಡು ಹಿಂಗ ಹೊಲ ಕೇಳಕತಾರ ಅಂತ ಅಂದ್ರ
ಹ್ಮ್
ಅದ್ ಇತ್ತು ಹಿಂಗಾದ್ರೆ ಅದಾಗಲ್ಲ ಅಂತಳ್ಗಿಸಿ ಎಷ್ಟ ಒಂಬತ್ತ ಕ್ರಿಯ ಏನ ಇತ್ತಂತದ
ಅಬ್ರದಾ
ಹಾ ಒಂಬತ್ತ ಎಕರೆದಾಗ ಎಲ್ಲಟ ಒಬ್ಬ್ರ ಹೆಸರುಲ್ಲ ಮಾಡ್ಿಸಿಿ ಈಗ ಡಿವೈಡ್ ಮಾಡ್ಸ ಅದ ಈಗ ಆ
ಹಂಗೊಂಡ್ರಿಲ್ಲ ಇವಾಗ
ಇವಾಗ ತಗೊಂಡದ ಹದ್ನೆೆಂಟ ಲಕ್ಷ ರೂಪಾಯಿ ಒಂದೊಂದ್ ಎಕ್ರ ತಗೊಂಡು ಮೂರ್ ಎಕರೆ ತಗೊಂಡದ
ನಾವ್ ಎರಡ್ ಸಿತಗಿ ಅೆಡ್ ಲ ಸಿತ
ಹಾ
ಹದಿನೈದು ಲಕ್ಷಕ್ಕಿಂದಡ್
ಹ್ಮ್ ನಾವವು ಮೂರಕರೆ ತಗೊಂಡು ಪ್ಪಾ ಮೊನ್ನೆ ಅದ್ರ ಸಂಬಂಧ ಊರಾಗ ಜಗಳಾಗಿತ್ತು
ಹ
ಹೊಲ್ಲ ತಗೊಂಡು ಎಲ್ಲಾ ಮಾಡ್ವಿ ಅವ್ರ ನಮ ಹೊಲದ ಬಾಜಿನಾರ ಅಂದ್ರ ಮೊದ್ಲಿಂದ ಅವರು ಆ ಕಡ್ಲಿಂದ ಬಂದಾರ ಹಂಗೆ ಅದೇ ದಾರ್ಲಿಂದ ಹೋಗ್ಬೇಕಕ್ಿಲ್ಲ ಇಲ್ಲ ಅವರು ಏ ನಮ್ಮ ಲ್ದಾಗ ದಾರಿ ಕೊಡಂತ ಅವರುೂಪ್ಪಾ
ಹ್ಮ್
ತಗೊಂಡಲ್ದ ಕೂಡ ಅಂತ ಅವ್ರು
ಹಾ
ಏ ನನಗೆ ಇದ್ರಾಗ ಇಪ್ಪತ್ತೊಂದು ಗುಂಟೆ ಹೊಲ ಬರ್ತದ ನಾನ ಇಪ್ಪತ್ತು ಮತ್ತೊಂದು್ ಗಂಟೆ ಹೊಲ ಕೊಡ್ಬೇಕಕ್ ನೀವು ಅನವು ಮಗ
ಹ ರ
ಹ್ಮ ನಾವು ಹೊಲ ತಗೊಂಡುಪ್ಪಾ ತಗೊಂಡೇ ತಗೊಂಡಿಲ್ಲಂತನಲ್ಲ ಇಲ್ಲೇ ನಮ್ಮ ಅಲ್ದಾಗ ದಾರಿ ಬರಲ್ಲ ನಿಿನಗ ಮೊದ್ ಹಾಕಿ ಎಲ್ಲಿಂದ ಬಂದಳ ಅಲ್ಲಿ ಇಲ್ಲಿಂದ ಬಂದ್ ಎಷ್ಟ ಹೋಲಕ್ಕ ಬಾ ತಿರುಗಾಡ್ರಿ ಮಾಡ್ರಿ ಏನನ ಮಾಡ್ರಿ ಅ ಮತ್ತ ನಾವ ಅಂದೀವಿ ಅಧ್ವಾಾನ ಮೂರು ಮಂಜ ಅಲ್ಲ ಬೈದ ನಂಗಗೆ ಅಪ್ಪಗ ಹೋದ್ರ ಮಕ್ಕಳು ಅಲ
ಹಲೋ
ಹ್ಮ್ ನಮ್ಮ್ೂರ್ ಮಂದಿನ ಬೈತಪ್ಪಾ ನಮ್ಮೂರ್ ದೈವ ಎಲ್ಲಾ ಮಾತಾಡತ ಅವರು ಮೊದಲಿಂದ ಬ್ಯಾರಿಕರ್ದಿಂದ ಅಲ್ಲೇ ಹೋಗಿ ಎಲ್ಲೇ ಬರ್ತಾರ ಅವರು ಇದೊಂದು ನಾಟಕ ಈಗ ನಾಟಕ ಗಿಟಕ್ ಮಾಡಕ್ ಗೊತ್ತರ ನ ಬೈದ್ರೆ
ಮಾಡಗ್ ಮಾಡಕ್ ಬಂದಿರ್ತಾರ್ರ ಅಷ್ಟೇ ತುಂಬಾ
ರಮೇಶ ಹ್ಮ್ಮ್. ಕದರ ಭಾಯ ಯಾ ಕೆಂತಲ್ಲ ಕುಂತಲ್ಲ ತೀರ್ನ ಹಾ ಹಲೋ ಹ
್ಮ ನಾಟಕ ಬಂದ ಹಲೋ
ಅಲೋ ಅಲೋ ಹ
ಹ್ಮ ಅವ್ರ ನಟ ಕರ್ತ ಬಂದ್ಿರ್ತಾರೆ ಸುಮಮ್ಮ
ಹ್ಮ ಸುಮ್ನೆ ಆಯ್ತು ನಮ ದೊಡಪಗೋಡೆ ಬಂದ್ಬಟಾನ ಹ್ಮ್ ಅವ ಒಡಕ್ ಬಂದಿದ್ದ ಮ ನ ಎಲ್ಲ ಇದ್ದಪ್ಪಾ ನಾವ ಎಲ್ಲರೂ ಗುಡಾ ಕದೆ ಹ ಒಂದ್ ಎೇಸ್ ಕುುಡ್ಸಿ ೇಸ್ ಬೈಯ್ದ್ ಕಳಸಿದ್ರ ಅವ್ನಿಗೆ ಕಪ್ಪಗ್ ಹೋದಮ್ಮಂಗ ಅವಾಗ ನಂಗ್ ಮೂರ್ ಮಂದಿನ ಬೈದ್ರ
ನಂಗಗೆ ಇರ್ಬೇಕ ಮಾತ್ರ ಇಲ್ಲ ಅಂದ್ರೆ ಮಾತ್ ಕಲ್ಲರ
ಹ್ಮ್ ಬಸ್ಂಡ ಸುಮ್ನೆ ಹದ ಮಗ ಕೊಡಲ್ಲ ನೋಡಿ ಏನ್ ಕೋಟಿಗ ಹಕ್ತೆ ಹಾಕೋಗ ಎಲ್ಲಿಗಾನ ದಿಲ್ಲಿಗ್ ಹಾಕೋಗ ನಾನ್ಯಕ ದರಿಕಡ್ಲ ಅಂತ ಹೇಳಿ ಬೈದ್ವಾಗ ಗಪ್ಪ ಅದ ಮಗ
ಯಾವಾಗ ಕಾಲೇಜ್ ಬರದು
ಹ್ಮ್ ನಾಳೆ ಬರಪ್ಪಾ
ಮಹರಾಮ
ಮೊರಂ ಯಾವಾಗಲ್ಲ ಈಗ ಬಾಳ ದಿವ್ ಐತ್ ಕಾಲೇಜ್ ಬಿಟ್ನಿ ಎಲ್ಲಾ ಬಿಟ್ನಿ
ಹ್ಮ್
ಜ ಗಿರಿ ಸಹ ತ ಕಾಾಲಜ ಬುಟ್ ನಾನ
ನಾನು ಅಷ್ಟೇ ನಿನ್ನೆ ಇವತ್ ಬನ್ನಿ ನಾು ಕಲಟಿ
ಹ್ಮ್ ಸರ್ಗಳೆಲ್ಲ ಕೇಳಕ್ತಾರ ಏನು ಇದ ಕಾಲೇಜ ಬಿಡು ಅಂತ ದಸ್ಯ
ಹ್ಮ್
ಎ ಮಕ್ಯ ಅಂಗೆ ಆಾ
ಹುಡುರ್ ಇವಾಗ ಇವಾಗ ಬರಕತಾರ
ಹ್ಮ ಮನ್ನ್ವರ್ ಹೆಂಗಂದ್ರೆ ಪ್ರಿನ್ಸಿಪಲ್ ಮಾರ್ಕ್ಸ್ಟ್ ಮಾರ್ಕ್ ಹೇಳಕೂತ್ರು ಅವತ್ತಾ ನಾನನ್ ಹಂಜಿ ಬಿಟ್ಟಿದ್ದೆ ಪೂರಾ ಏನೋ ಆತ್ ಸರ್ ಸಪೋರ್ಟಿವ್ ಆಗಿ ಮಾತಾಡಿದ್ರು ಮಾತಾಡಿದಕ್ಕನು ಚೊಲೋ ಆಯ್ತ್ ಪ ರಿಸಲ್ಟ್ ಔಟ್ ಆಫ್ ಟ ಆಯ್ತು ಸರ್ಸ ಸುಮ್ನೆ ಆದ್ರೆ ಏನ ಆಗ್ಲಿಲ್ಲ ಅಪ್ಪದ್ರ ಅಲ್ಲಿಗೆ ಆ ಹುಡುಗ್ಯರ್ದಾಗ ಮೂವರ್ ದೇವನ ಔಟ್ ಆಫ್ ೋರ್ಟ್ ಆಗಿತ್ವತ್ತ
ಯಾರ ಇಪ
ಅಕಿ ಸಾವಿತ್ರಾಮಂದು ಮತ್ತ ಯಾರ್ದಪ್ಪ ರೇಖಂದು ರಜೆ ಅಂದು ಮೂವರ್ದಾಗ್ಯದ
ಹ್ಮ್
ಈಕ ಹನ್ನೊಂದು ಒಂದ ತಪ್ಪಾಗ್ಯದ ನಿಜಾ ಹ್ಮ್ ಅದು ಫಾರ್ಮಲ್ಲಿನ ಅಂತ ಏನ ಬರ್ದಿಲ್ಲ ಅಂತ
ಹ್ಮ್
ಅದಕ್ಕ ಒಂದ್ ಮಾರ್ಸ್ ಕಳದಾರ ಅ ಹತ್ತೊಂಬತ್ತು ಕೊಟ್ಟ ನಾಳೆಟ ಹ್ಮ್
ಹ ಪತ್ತೊಂಬತ್ತು ವರೆನ
ಹ್ಮ್ ಹತ್ತೊಂಬತ್ ಕೊಟ್ರ ಹಕ್ಕಿ
ನಿನ್ನಿದೆ ಹತ್ತೊಂಬತ್ತುವರಿ
ಹ ನಂದ ತೊಂಬತ್ತೂರಿ
ನಳೆ ಎಷ್ಟು ಬಂದ ಗೊತ್ತಾಗ್ಲಿಲ್ಲ ನೋಡ್ಬೇಕಕ್ ನಾಳೆ ನೋಡ್ದ
ಬಿಟ್ಟೆ ಸ್ಥಳದ ಏನೇನ್ ತಪ್ಪು ಮಾಡಿದೆನಾ
ಹಾಗಿರ್ತ ಮರ್ತ ಹೋಗೇನೆ
ಹಾ
ಹ್ಮ್
ಹೌ ಬಿಟ್ಟಸ್ಥಳ ಒನ್ಯದ್ದು ಏ್ಟಿ ಫೈವ ಗ್ರಾಮ್
ಹ್ಮ್
ಸೆಕೆಂಡ್ದ್ದು ಅದು ಫಾರ್ಮಲ್ಲಿನ ಮ ಆ ಅದಕ್ಕೆ ಎಂ ಕೆೇ ಎಂ ಎಂ ಹೆಚ್ಚು ಒ ಜೀರೋ ಫೋರ್ ಫಾರ್ಮ ಅಲ್ಲಿನ ಹ ಅದು ನಾಲ್ಕರಿಂದ ಏಳು ದಿನಗಳಲ್ಲಿ ತಿಳತದಾ ಅದು ಒಂದು ಆಚಾರಲ್ಲಿ ಮೂರು ದಿನ ಇೆ ತ್ತರ
ಹ್ಮ್
ಆಯ್ತು ಮೊಟ್ಟೆ ಇದು ಪೌಷ್ಟಿಕಾಂಶ ಬರ್ತಾ ಅಂದ್ರೆ ಗ್ರಾಮ್ ಅದೇಷ ೇ ಪರ್ಸೆಂಟೇಜ್ ಅಂದ್ರೆ ಹನ್ನೆರಡು
ಸ ಆಂತ ಬದನೆ ಅದೇ ಹೋಗಿರ್ತಾ
ಹೋಗಿರ್ತ ಅಂದ್ರೆ ಬಿಟ್ಟ ಸ್ಥಳದಾಗ ಹೋಗಿರ್ತ ನಾನ ಬಿಟ್ಟ ಸ್ಥಳ ಔಟ್ ಆಫ್ ಫಟ್ ಬಂದದ
ಅದ ಹೇಳ್ಬಿಟ್ಟ ಅದ ಐಟಿ ಫೈವ್ ಅಂತ ನಾ ಹನ್ನೆರಡು ಅಂತ ಬರ್ತಿದ್ದೆ
ಏನು
ಲಾಸ್ಟ್ಂದ ಮೊಟ್ಟೆದ
ಹಾ
ಹ್ಮ್ ಎಷ್ಟ ಬಳ ಕುಂತಿದ್ನಲ್ಲ ಎಷ್ಟ ಬಳ ಕುಂಂತಿದ್ನಲ್ಲ ಅವನ ಯ್ಟಿ ಸೆವೆನ್
ಹೌದಾ ಅದೇ ಏ್ಟಿ ಫೈವ್ ಗ್ರಾಮ್ ಅದ
ನ ಲಾಸ್ಟ್ ಆಯದನರ
ವಐದ್ಯ ಅ್ದ
ಮಟ್ಟೆ ಎಷ್ಟು ಗ್ರಾಮ ಇರ್ತಿ ನೋಡದ
ಹ್ಮ ಹ್ಮ
ಹ್ಮ
ನೋಡಂತ ನಾಳೆ ಬಂದ್ರ ಅಂದ್ರೆ ಚೆಕ್ ಮಾಡ್ತಾರ ಇಲ್ಲಿ ಕತ್ತತ
ನ್ ಕೂಡ ಹನಲ್ಲ
ಹ್ಮ್ ಇವ್ರು ನಾಳೆ ಎ ಸರ್ ಬರ್ತಾರಪ್ಪಾ ಅವ್ರು ಪೇಪರ್ ಚೆಕ್ ಮಾಡ್ತಾರ ನಾಳಿಗೆ
ಸ್ವಲ್ಪ ಮಾಡ್ತಾರ
ಹ್ಮ್ ಆಸ ಅವ್ರ ಏನ ಕೇಳ್ಯಾರಂತ ಹುಡುಗುರು ಇದಾಗ ಔಟ್ ಆಫ್ ಫೋಟೋ ಅಂದ್ರೆ ಮೂವರದ ಬರ್ತ ಇಬ್್ರದೇನ ಮೂವರದ ಬರ್ತ ಅಂತ ಹೇಳೇನ ಅಂತ ಹ ಹ್ಮ್ ಎಲ್ಲನ್ ಪಾ ಸಾಪಡಡಾನ್ ರಮೇಶ್ ಂತ ಅಂದ್ರ ಅಂತ ಹ್ಮ್ ಂಗ ಕಾಣಲ್ಲ ಏನಲ್ಲ ತಂದ್ರಂತ ಹ ಹಾ ಅಣ ಸರ್ ಬಂದಿಲ್ರಿ ಯಾವ ಅಂತ ಅಂದ್ರಂತ ರಮೇಶ್ ಶ ನಾಗೇಶಾ ಆಮೇಲೆ ಯಸು ನೋಡಿದ್ರ ಅಂತ ಯಸು ಒಬ್ಬ ಇವ್ರ ಮೂವಾರ ಚೆನ್ನಾಗ್ ಬರ್ತಾರ
ಹ್ಮ್
ಇ ಮೂವರು ಔಟ್ ಆಫ್ ಬರ್ತಾವ ಅಂತ ಹೇಳಿದ್ರಂತ ಹ್ಮ್ ಹ ಸರಿ ಹೇಳಿದ್ರ
ನಾಳೆ ಬರ್ತ ಪತ್ರನ್ನುವರೆ
ಹ್ಮ್ ನಾಳೆ ಬರ್ತಾರ ನಾಳೆ ಪೇಪರ್ ಚೆಕ್ ಮಾಡ್ತಾರ
ಹ್ಮ್
ರವಿಶಂಕರ್ ಸರ್ ಈಗ ಎರಡು ಮೂರ್ ಕ್ಲಾಸ್ ಯ್ತ್ು ನನಗ್ ಕೇಳ ಕೂತ್ವರು
ಹ್ಮ್ಲ ಸರಿ
ಇೇ ಹಓದ್ ಕ್ಲಾಸ್ ನ ಎರಡ್ ಎರಡ್ ಕ್ಲಾಸ್ ಕೇಳಾರ ಅಂತ
ನಮ ನ ಮತ್ತ ಒಳ್ಳೆ ಆಚಲ ಏ ಸ್ವಲ್ಪ ಕೆಲಸ ಐತಿ
ಹ ಸರಿತೋ